ತ ಹಲೋ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂ ಅವನ್ ಆಗೋಯ್ತ ಆಗ್ಲಯ ಹ್ಮ್ ಹ್ಮ ಡ ಆಯ್ತವಾ ಕೂತಿದ್ನಪ ತಿಂಡಿ ನಮ್ದು ಆಯ್ತಪ್ಪ ತಿಂಡಿ ರೊಟ್ಟಿ ರಟ್ಟಿ ಮಾಡಿದ್ವಿ ನಿಮ ಬದ್ನಕಾಯಿ ಪಲ್ಯ ಮಾಡಿದ್ದೆ ಹ್ಮ ಬದನೇಕಾಯಿ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾ ಇಲ್ಲ ರಾಗಿ ರೊಟ್ಟಿ
ಹಾ ಹಾ ಹಾ ಹಾ
ರಟ್ಟಿ ಮಾಡ್ಕೊಂಡು ತಿಂಡಿ ತಿಂದು ಈಗ ಕೂತಿದ್ವಲ್ಲ ಅದ್ಕ ಫೋನ್ ಮಾಡ ಅಂತಡಿ ಪಾಪಗೆ ಅಂತ ಹೇಳಿ ಫೋನ್ ಮಾಡ್ದ ಪಾಪು ಏನ್ ಮಾಡತ ಮದಾನೆ ಅಜ್ಜಿಮ್ಮಮ್ಮಗ ಮಾತಾಡ್ತಾವ್ರೆ
ಹ್ಮ್ ಮಾತಾಡ್ತಾವ್ರ ಇಬ್ರೂ
ಹೌದಾ ಹ್ಮ ಏನ್ ಮಾತಾಡ್ತಾವ್ರ ಅವರು
ಅವ್ರಗೂ ಅವನ್ಗೂ ಯಾರಾರು ಒಬ್ರು ಬೇಕು ಮಾತಾಡಕ್ಕೆ ಈಗ ಅಜ್ಜಿಗೆ ಮಮ್ಮಗಂಗೆ ಚೆನ್ನಾಗ ಆಗೈತ್ ಮಾತಾಡ್ಕೊಂಡಿರಕ್ ಜೋಡಿ ಆಗೈತ ಹ್ಮ್
ಹ್ಮ್ ಹ ನಾವು ಕೂ ತಿದ್ವಪ್ಪಾ ನೆನೆ ದಿವಸ ಕೋಳಿ ಬೇರೆ ಹಿಡ್ಕೊಂಡ್ ನಾಯಿ ಮರಿ ಹೋಗ್ಬಿಟ್ವಾ ಸಂಜೆ ಟೈಮ್ಲ್ಲಿ ಎರಡು ಕಾಣೋ ಚಿನ್ನ
ಅಯ್ಯೋ
ಹ್ಮ್ ಹಾ ಓ ಕ ಹೇ ಅಲ್ಲ ನಮ್ಮವು ಕಡ ಚಿನ್ನಮ್ಮ ಆವ ಒಂದ್ ಪೂರ ಇದಾಗ್ಬಿಡ್ತು ಸುಮ್ನ ಅದ್ವಿತ್ಲ ಬಿಟ್ಟಾಗ ಬಿ ಒಟ್ಟ ಅವಕ್ ಬಿಡ್ಲಿಲ್ಲ ತಿನ್ನಾಕೆ ಬಿಡ್ಸುದ್ವಿ ಬಿಡಿಸಬಿಟ್ಟು ಮತ್ದ್ಲಗ ಚರಂಡಿ ಕಡೆ ಕೆಸಿತಪ್ಪ ಹ್ಮ ಒಂದ್ ಮಾತ್ರ ಬಿಡ್ಸುದ್ರು ಅದ್ನೇ ಇದ್ ಮಾಡಿ ರೆಡಿ ಮಾಡಿ ಇಟ್ಟೈತೆ ಕ್ಲೀನ್ ಮಾಡಿ ಹ್ಮ ಹ್ಮ್ ಅದನ್ನ ಕೂ ಯಾರ್ ಆ ನೀರೆಲ್ಲಾ ಚೆಲ್ಲಿ ಮತ್ತೆ ಖಾರ ಪುಡಿ ಎಲ್ಲ ಹಾಕಿಗ ಇಟ್ಟಿದ್ದೀನಿ ಹಾಗಾಗಿ ಹ್ಮ್ಮ್
ಡ್ ದತ್ತ ಚಿಕ್ಕದತ್ತಾ
ದೊಡ್ಡ ಕೋಳಿ ಗೋಳೆ ಎರಡು
ಎರಡು ದೊಡ್ಡವೆಯಾ ಅಯ್ಯೋ
ಕೋಳಿಕಳೆಯ ಹಂಗಾಗಿ ಹ್ಮ್ ಕಾಣ್ಚಿನ ತುಂಬಾ ದಿವಸ ಆಯ್ತ ಆಗ್ಲೇ ಹಿಡಿದಲ್ಲೆ ಒಂದ್ ಆರ್ ಏಳ್ ತಿಂಗ್ಗಳಾಗೋಗಿತ್ತು ಒಂದು ಇದ್ ಮಾಡಿರ್ಲಿಲ್ಲ ಈ ಸಲ್ಲಿ ಇದ್ ಮಾಡ್ಬಿಡ್ತು ಅವು ಇಲ್ಲೇ ಮನೇಲೆಯ ಮರಿ ಮಾಡಿದ್ದ ಕಣವ ಇದು ನಾಯಿಗಳು ದರಿದ್ರದಾವ ಇಲ್ಲೇ ಮರಿ ಮಾಡ್ಕೊಬಿಟ್ವಾ ಹ್ಮ ಹಂಗಾಗಿ ಅವೇನಾಯ್ತು ಇಲ್ಲೇ ಬಿಟ್ಬಿಟ್ರು ಅವು ಇಲ್ಲೇ ದೊಡ್ಡವಾಗಿ ಮರಿ ನಾಯಿಗಳ್ನೆ ಕೋಳಿಗಳ್ನ ಹಡಿಯಕ್ ನಿಂತಾವೀಗ ನಂಗ ಆಪಿಟ್ಟ ಇತೇ ಹ್ಮ ಕಾಣುವ ಹಂಗ ಆಬಿಟ್ಟು ಒಂಥರ ಬೇಜಾರ ಆಬಿು ತ ನಿನ್ನೆ ದಿವ್ಸ ಸೋಮ್ನಾದ್ ಬೇಕೆ ಹ್ಮ್ ಈಗಂದ ಮೂರ್ ಇದಾವಮ್ಮ ಒಂದು ಹ ಹ್ಮ್ ಐದು ಹೆಣ್ಣು ಇವೇ ಇದ್ದತ್ತು ಕೋಳಿನೇ ಇದ್ದವು ಎರಡು ಹ್ಮ್ ಮುಂಜ ಇದ್ವು
ಹ್ಮ್
ಸಣ್ಣದೈತೆ ಒಂದ್ ಹುಂಜಾ
ಹ್ಮ್ ಹ್ಮ್ ಇವಾಗ ಎರಡು ಇದು ಹೋಯ್ತಾ
ಹ್ಮ್ ಕೋಳಿ ಹೆ ಕೊಳ್ಳಿ ಹೋತು ಹ್ಮ ಹಂಗಾಗಿ ಸಖತ್ ಬೇಜಾರ ಆಗ್ಬಿಡ್ತೆ ನೆನ್ನೆ ದಿವ್ಸ ಸಂಜೆ ಹ್ಮ ಹಂಗಾಗಿ ಸುಮ್ನೆ ಆಗ್ಬಿಟೂ ಆ ತೆ ಲೆಗೆ ನೆನೆದಿದೆಸೆಲ್ಲ ಬೇಜಾರಾಗಿ
ಹ್ಮ್ ಅದು ಮರಿ ತಗ್ದಿತಾಯ್ ನಿನ್ನೆ ಇರ್ಲಿಲ್ವಾ
ಇಲ್ಲ ಚಿನ್ನಿ
ಇನ್ನ ಮೊಟ್ಟೆ ಇಡ್ತೈತಾ
ಹೇರ್ತಿದ್ ಅವಕ ಅವಿಗೆ ಕೂತಿಲ್ಲ ಕಣ್ಚಿನು ಅಲ್ಲ ಆಗಲೇ ಇಡಕ್ ಸ್ಟಾರ್ಟ್ ಆಗ ಗಾಗ್ಲ ಎರಡ್ ಮೂರ್ ತಿಂಗಳ ಆಗೋಯತೆ ಇಡ್ತಾನೇ ಇದ್ದವ ಹಂಗೆ ಆಮೇಲ್ ಗ್ಯಾಪ್ ಕೊಡ್ತವೆ ಕಾವ್ಗೆ ಕೂರ್ತಾ ಎಲ್ಲ ಒಂದೇ ಒಂದ್ ಕೋಳಿ ಕಾವು ಕೂತಿತ್ತು ಒಂದ ಮರಿಗೆ ಕೂರ್ಸಿ ಇದ್ವಿ ಮರಿ ಮಾಡಿತ್ತ ಅದ ಒಂದ್ ಐದ ಐದ್ ಮರಿ ಇದಾವ ಸಣ್ಣವು ಹ್ಮ
ಹಾ ಮರೀದ್ ಹೊರ್ಗಡೆ ಕಳ್ಸ್ಬಟ್ರಿ ಹಂಗರ ಅದ್ನು ಇರದಕ್
ಗಳನೇನ್ ಬಿಡಲ್ಲ ಒಳಗಡೆನೆ ಇರ್ತವೆ ಮತ್ ನಾವ್ ಯಾರಾರ ಇದ್ದಾಗ ಮಾತ್ರ ಹೊರಗಡೆ ಇರ್ತವೆ ಇಲ್ಲಾಂದ್ರೆ ಒಳಕ್ಕೆ ಬಂದ್ಬಿಡ್ತ ವಾ ಸಣ್ಣ ಹುಂಜ ಅದನ್ನ ಓಡಾಡ್ಸೋದಕ್ಕೆ ಹ ಓಡ್ ಬಂದ್ಬಿಡತ್ತೆ ಹ್ ಮರಿ ಐದುವೆ ಓಡ್ ಬಂದ್ ಒಡಗ್ ಸೇರ್ಕ ಬಿಡ್ತಾವ ಅದು ಅದನ್ನ ಹಿಡ್ಕೊಂಡ್ ಮ ಇದ್ ಮಾಡಕ್ ಹೋಗತಾವವು. ದೊಡ್ ಕೋಳಿಗಳ ಬಿಡಲ್ವಲ್ಲಾ ಇದ್ ಮಾಡಕ ಅದ್ನ ಹತ್ತಕ ಹಂಗಾಗಿ ಮರಿಗಳ ಹಿಡ್ಕೊಬಿಡುತ್ತ ಅದು ಅಯ್ಯೋ ಅದಂತ ಅದ ಒಂದ್ ತರ ಗೋಳ ಆಡ್ಸುತ್ತ ಮರಿಗಳಿಗೆ ಸಣ್ಣ ಹುಂಜ ಹಂಗಾಗಿ ಇನ್ನೆನೇ ದಿವ್ಸ ಇದಬಿಡ್ತು ಕಣವ ನೆನ್ನೆ ತಾನೇ ಮಾತಾಡಿದ್ವಿ ಅಲ್ವಾ ಐದ್ ಮ ಕೋಳ ಇದಾವ್ ಕಣವ ಮಟ್ಟೆಡ್ತ ತವೆ ಅಂತ ಹಂಗ ಅನ್ಕ ಮಾತಾಡಿದ್ವಿ ಅಷ್ಟೊಳಗೆ ಮಮ್ಮಿ ಹತ್ರ ನೀ ಹೇಳ್ದ ಹಿಂಗ ಮಟ್ಟೆ ಬೇರೆ ಕುಡ್ಕತಾಕೋಣಮ್ಮ ಅವು ಅಂತ ಅಯ್ಯ ಹಂಗ ಅದ್ ಕುಯ್ದಾಕ ಹ ಬಿಡ್ರವ ಅವ್ನ್ನ ಇಟ್ಕಬಾರ್ದ ಒಳ್ಳೇದಲ್ಲ ಅದಂಗ ಆದಾಗ ಅಂತಂದ್ಲಲು
ಹ್ಮ್
ಹ ನ್ ರಸ ಇ ಅದು ಆ
ಹಾ ಹೇಳ್ತಲ್ಲ ಕುಯ್ಕೊಂಡ್ ತಿನ್ಬಿಡಿ ಅಂತೋಯ್ತು ಅದು ಹಂಗೆ ಆಗೋಯ್ತು.
ಓ ಹಂಗೆ ಆಯ್ತದ ಕತೆೆ ಹ್ಮ ಹಂಗಾಗಿ ಅದ ಹ್ಮ ಅವು ಜಂದ್ರೆ ಹ ಹು ಅದೇ ಮತ್ತೆ ನಮ್ಮ ಅದೃಷ್ಟ ನಮಗಿರೋ ಅದೃಷ್ಟದಲ್ಲಿ ನಮಗ್ ಸಿಕ್ತಾವಂತೆ.
ಹ್ಮ್
ಫ್ರೀ ಇದ್ದವು ಬೇರೆಯವ್ರಿಗೆ ಸಿಕ್ತಾವ ಅಂತಾರಲ್ಲಾ ಹಂಗೆ ಹಾಂಗಾಗಿ ಸುಮ್ನಾದೆ ತ್ತ ಮತ್ತೆ ಇನ್ನು ಏನ್ ಮಾಡಕ ಆತವಾ ಇನ್ನು ಅವ್ರಿಗೂ ಇದ್ ಮಾಡಕ ಅಗಲ್ಲ ನಾವು. ಪಾಪ ಅವರು ಒಂದೇ ಹತ್ರ ಕುೂತ್ಕ ಒಂದ್ ಹತ್ರ ಕುೂತ್ಕೊಂಡ ಅಂದ್ರೆ ಇ ಸೈಡ್ಗ್ ಹೋಗ್ಬಿಟ್ಟಿರ್ತವಲ್ ಚಿನ್ನಿ ಅದೇ ಪ್ರಾಬ್ಲಮ್ ಆಗ್ ಸೈ ಹಿಂದಿಂದಾನೇ ಎಲ್ ಸುತ್ತಕ ಆಗುತ್ತೆ ತಗೋತ್ ಹಿಂದೆ ಇಲ್ಲ ನಾಯಿ ನೋಡ್ಕೊತಾ ಇರ್ಬೇಕ ಅಷ್ಟೇ ಬರ್ದಂಗೆ ಯಕ ಕಡೆಗೆ ಹ್ಮ್ ಹ್ಮ್ ಹೊಡದ ಹೊಡದ ಓಡಸ್ಬೇಕಷ್ಟೆ ಹ್ಮ್ ಹಂಗ ಹಾಗೆ ಅದದುು ಇವು ಈ ಕಡೆ ಮನೆ ಕಟ್ಟಿರಲ್ಲ ರೋಡ್ ಕಡೆಗೆ ಸುಜಾತಾ ಅವ್ರ ಮನೆ ಕಡೆ ಹಿಡ್ದಿರೋದ ಅದು ಕೋಳಿನ
ಹ
ಹಂಗಾಗಿ ಅದು ಇದಾಗ್ಲಿಲ್ಲ ಗೊತ್ತೇ ಆಗ್ಲಿಲ್ಲ ಹುಂಜಾ ಕೂಗಾಡ್ತು ನೆನೆದಿ ಸ ಆದ್ರ ವಾ ನಿಮ್ ದೊಡ್ಡ ಪೈ ನೋಡ್ತು ಆ ಕಡೆ ಮೂಲೇಲಿತ್ತು ಆ ದೀಪ್ತಿಯರ್ ಮನೆ ಕಡೆಗೆ ಹ್ಮ ಆ ಕಡೆ ಇದ್ರಲ್ಲ ಹಂಗಾಗಿ ಅದು ಚೇಂಜ್ ಆ ಗೊತ್ತೇ ಆಗಿಲ್ಲ ನಿಮ್ ದೊಡ್ಡಪ್ಪ ಪ್ಪಕ್ ನಾಯಿ ಬಂದಿದ್ದೆ ಗೊತ್ತಾಗಿಲ್ಲ ಹುಂಜೆ ಯಾವಕ್ ಉಗಾಡದು ಕೇಳಳ್ಸಣ
ಹೊರ್ಗಡೆ
ದೊಡ್ಡಪ್ಪ ಹೊರಗಡೆನ ಇತ್ ಆಡ್ ಕಾಯ ಇ ಕಡೆ ಇಂದ ಆ ಕಡೆ ಸೈಡು ಮರತ್ ಕಡೆ ಅಂದ್ರೆ ಈ ಮೂಲೆ ಆಯ್ತು ಲ್ಲ ಆಕ್ ನಾಯಿಗಳು ಕಂಡಿಲ್ಲ ನಿಮ್ ಗೆ ಆಮೇಲೆ ಏನ ಆಯ್ತ್ ಹುಂಜ ಓಡ್ ಬಂತ ಅಂದ ಕುಾಗಾಡ್ ಕಕೊಂಡು ಅದೇ ಅಕ್ಕ ಕೋಳೆ ಹುಂಜ ಇಂಕೂಡ್ಕೊಂಡ್ ಬತತಿ ಆತ್ತಲ್ಲ ಅಂತ ನೋಡ್ಯಾರ ಆ ಹುಂಜೆ ಓಡ್ ಬಂದ್ತೆ ಒಂದ್ ಎರಡು ಹ್ಯಾಟೆ ಓಡ್ ಬಂದಾವ್ ಅಷ್ಟೇ ನೋಡಿರದ್ ನಿಮ್ ದೊಡಪ್ಪಾ ಇನ್ನ ಬೇರೆ ಅಲ್ಲಿ ಕೋಳಿನ ಹಿಡ್ದಿರೋದು ನೋಡೇ ಇಲ್ಲ ಹ ಆಮೇಲ್ ನೋಡದ್ರ ಆಮೇಲ್ ನೋಡೈತೆ ಅಷ್ಟ್ರೊಳಗ ಆಗ್ಲೆ ಕೋಳಿ ಹಿಮ್ಭಾಗ ಹ ಇದನ್ನ ಹೇಳ ಅದ್ರದ್ದ ಬಾಲಾನೇ ಹಿಡ್ಕೊಬಿಟ್ಟಾವವು ಬಾಲ ಇಡ್ಕೊಂಡು ಎಳೆದುಆಡ್ಬಿಟ್ಟವೆ
ಹ್ಮ್
ಹ್ಮ್ ಹಂಗಾಗಿ ಅದ ಮತ್ ನೋಡಿ ಬಿಡಿಸಿಕೊಂಡು ತಗೊ ಬಂತು ಅದನ್ನ ಹ್ಮ ಒಂದನ್ನಂತೂ ಪುರಾನೆ ಅದ ಇದ್ ಮಾಡ್ಬಿಟ್ಟೈತೆ ಬಿಟ್ಬ ಬಿಟ್ಟಾವ ಯಾಕೋ ಯಾಕ ತಿಂದಿರ್ಲಿಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ ನಾವ್ವ ಏನಕ್ಕೆ ಬಿಟ್ಟ ಹೋಗ್ಬಿಟ್ಟವೇ ನಾಯಿ ಅವು ಅಂತ ಆಮೇಲ್ ಕಪ್ಪುದಿಲ್ಲ ಕಪ್ಪುದಿಲ್ಲ ಅಂದಾಗ ಮತ್ತೆ ನನ್ನ ನಿಮ್ ದೊಡ್ಡಪ್ಪನ ಮನೆ ಕಳಸಿ ನನ್ನ ಅಲ್ಲಿ ಆಡತ್ರ ನಿಂತಿದ್ದೆ ಆಗ ನೋಡಿದ್ರೆ ಅಲ್ಲಿ ಹಾ ಕೋಳಿ ಅಲ್ಲಿ ಬಿದ್ದೈತೆ ಹ್ಮ
ಬಿಟ್ಟುಬಿಟ್ಟವೇ ಅಂಗರೇ
ಹ್ಮ್ ಆಮೇಲ್ ತಗೊಂಡ ಹೋಗಿ ಮತ ಅತಾಲ್ಗತು ಮತ್ ಬಂತು ಅತ್ಲಗ ರಾಕಿಗೆ ಹಾಕೊಂನ್ನ ಬಿಡಪ್ಪ ಅಂತ ತಂದೆ ಬೇಯಿಸಬಿಟ್ಟು ಬ್ಯಾಡ ಬಿಡವ್ವಾ ಆಗ್ಲ ಇದಾಗೈತದ ಅಂತಂದು ಅಂತು ಅದಕ್ಕೆ ಅದಲಾಗಿ ಎಸ್ತದರು ಅದ್ಲಕ್ಕ ತಗೊಂಡ ಹೋಗಿ
ಹಾ ರಾಖಿಗೆ ಅದು ಇದುಯೆಲ್ಲಾ ನಾನ್ ವೆಜ್ ಎಲ್ಲ ರೂಢಿ ಮಾಡಿದ್ದೀರಾ
ಹ್ಮ್ ತಿಂತ ನಾವ್ ಅಂದ್ರೆ ಒಂದ್ ಎರಡ್ ತತಿಂಗಳು ಮುಂಚೆ ಹೊರಗ ಇದದ್ನಲ್ಲಮ್ಮ ಅದು ಕಟ್ಟಾಕಿ ನಾವು ಇದುಮಾಡ ಸಾಕಕಿನ್ನ ಮುಂಚೆನೆ ಅದ್ ಮದ್ಲೆ ತಿನ್ ತಿನ್ ರೂಢಿಯಾಗಿ ಹೋಗಿತ್ತು ಹೊರ್ಗಡೆನಯ ಹ್ಮ್ ಒಂದೆರಡು ತಿಂಗಳು ಹೊರ್ಗಡೆನೆ ಬೆಳೆದಿರೋದಲ್ವಾ ಅದು
ಹ್ಮ ಹಾ ಹ್ಮ್
ನಮ್ಮ ಮನಲಿ ಅವಾಗ ಅಭ್ಯಾಸ ಆಗಿದ್ದು ಹಂಗಾಗಿನೇ ಅವನಿಗೂ ಅಭ್ಯಾಸ ಇದೆ ತಿನ್ನೋದು ತಿಂತಾನೆ ಅವತ್ ನಾನ್ ವೆಜ್ ಮಾಡಿದಿವಸ ಅಂತೂ ಹಾಲು ಅನ್ನ ತಿನ್ನೋದೇ ಇಲ್ಲ ಮೊಸರು ಅನನ್ನ ನೋಡ್ತಾ ಕುತ್ಕತ್ತ ನಂಗೆ ಇದು ಕೊಟ್ಬಿಟಾರಲ್ಲ ನಮ್ಗೆ ಅಂತ ಈಗ ಅದೊಂದ್ ಸ್ವಲ್ಪ ಚಿಕನ್ ಇಂದೆ ಇತಲ್ಲ ಅದನ್ನೇ ಬೇಯ ಬೇಯಿಸಿದ್ದು ರಸ ಹಾಕ್ಬಿಟ್ಟ ಒಂದ್ ಎರಡ್ ಪೀಸ್ ಹಾಕಿಟ್ಟ ತಿನ್ನಾಕ್ ಕೊಟ್ಟಿದೀನಿ ತಿಂತ ತಿಂದ ನ ಅಂದನ್ಂಚಿ ಹಿಂಗ ಬಿಸ್ಲು ಸಕ್ಕತ್ತ ಅಲ್ವಾ ಓಡ್ ಬಂದ್ಬಿಟ್ಟ ಒಳಿಕೆ ಸೈಡ್ಲ್ಲಿ ಗೋಡೆ ಹತ್ರ ಮಲಗಿರ್ತಾನೆ ನೆಳ್ಳಲ್ಲಿ
ಹ್ಮ್ ಹೌದಾ. ಹ್ಮ ಹ್ಮ ಹ್ಮ್ ದೊಡ್ಡದಾಗೈತನೆ ಈಗ ಅಲ್ವ ಎಷ್ಟ್ ತಿಂಗ್ ಆಯ್ತ ಅದ್ಕೀಗ. ದೊಡ್ಡದಾಗೈತನೆ ಈಗ
ಹ್ಮ್ ದೊಡ್ಡದಾಗೈತಿ ವರ್ಷದವನು ಹ್ಮ ದೊಡ್ಡವನಾಗೇನೆ ಮೊದ್ಲೊಂದು ಸಾಕಿದ್ದಿತ್ತಲ್ಲ ಅದಂತೂ ಸಣ್ಣ ಮರಿಲೆ ಸಾಕಿದ್ದದು ಅದಂತೂ ಕತ್ ಕೇಳೋದ್ ಮಾತ್ರ ಸಕತ್ ಚೆನ್ನಾಗಿ ಇದು ಮಾಡೋನು ಇವನು ಕೇಳ್ತಾನೆ ಅಂದ್ರೆ ಇವ್ ಹೊರ್ಗಡೆ ಓಡಾಡಿ ಓಡಾಡೆ ರೂಢಿ ಇರುವನು ಅಲ್ವ ಸ್ವಲ್ಪ ಹಂಗಾಗಿ ಒಂಚೂರು ದೊಡ್ಡದಾದ್ಮೇಲೆ ಅಲ್ಲ ಹಿಡಿದಿದ್ದ ಇದು ಹಂಗಾಗಿ ಸ್ವಲ್ಪ ಮಾ ಇದ್ ಮಾಡ್ತಾನೆ ಹೊರಗಡೆ ಹೋಗಕೆ ಅದಂತೂ ಅದು ಹಂಗಲ್ಲ ಆ ಸಕತ್ ಸಣ್ಣ ಮರಿಯಿಂದಾನೇ ಸಾಕ್ಬಿಟ್ಟಿದ್ವಲ್ಲ. ಹಾಲ್ ಕುಡಿಯ ಮರಿಯಿಂದಾನೇ ಹಂಗಾಗಿ ಅದು ಇದಾಗಬಿಡ್ತು ಹುಷಾರಿ ಎಲ್ ಗ ಆಗ್ಬಿಡ್ತದ ಒಂಥರ ಹ್ಮ್ ವಾಂತಿ ಬೇದಿಯಾಕ ಸತ್ ಹೊಗ್ಬಿಡ್ತು. ಹ್ಮ್ ಹ್ಮ ಅಯ್ಯೋ ನನ್ ಕಾಲು ಏ ಗತ್ತ ಅದೇ ಟೈಮಲ್ಲಿ ಕಣಮ್ಮ ಅವ್ನು ಇದಾಗಿದ್ದು ಎದ್ ನಾನು ಓಡಾಡಕ್ ಆ
ಹ್ಮ್
ಅಯ್ಯೋ ಸಕತ್ತು ಬೀಜಾರ ಆಬಿಡ್ತ ಅವಾಗ್ಲಂತೂ ಆ ನಾಯಿ ಮರಿ ಸತ್ತೊದಾಗ. ಹ್ಮ್ ಹ ಕುಯ್ ಕು